ಹಾ ಅಲೋ ಕೇಳಸ್ತಾ ಇದ್ದೇನೆ ಶ್ರೀನಿವಾಸ್.
ಹಾ ಕೇಳಸ್ತಾ ಇದೆ ಸ ಸುದೀಪ್.
ಅರಾಮಿದಣ್ಣ.
ಯ ಆರಾಮ್ ಇನಿ ಪ ನೀನು.
ಹಾ ನಾನು ಆರಾಮ ಇನಪ್ಪ ಏನ ಫೋನ್ ಹಚ್ಲಕತಿನಿ ಪೊನ್ ಎತ್ತಲಾಗಿದೀ ಫೋನ್ ಏನ್ ಕೆಟ್ಟದ ಏನ್.
ಏ ಏನು ಕೆಟ್ಟಿಲ್ಲ ಊಟ ಮಾಡ್ಲ ಇತ್ತ.
ಹೌದಾ.
ಹಾ.
ಹ್ಮ್ ಅದೇ ಫೋನ್ ಹಚ್ಲತ್ತಿದೆ ಎತ್ತಲಿಲ್ಲ ಅದಕಲೆ ಮತ್ತ ಏನಾನ ಯಾವದ ಕೆಲಸ ಅದೇನ ಮಾಡಿದ್ದೆ ನಾನು.
ಇಲ್ಲ ಇಲ್ಲ ಅದು ನೋಡಿಲ್ಲ ನಾನ ಊಟ ಮಾಡಲಕ ಕುಂತನ್ನಲ.
ಹೌದು ಅದಕಿಲ ಬಿಮವಗ ಅಚ್ಚಿದೆ ಇ ಲ್ಲಪ ಊಟ ಮಾಡ ಟೀಮಿಗ ಎತ್ತಲ್ಲ ಹಂಗ ಅಂದ ಸರಿತಪ್ಪ ನಾನು ಆಮೇಲಾ ಅವನ ಅಚ್ಚ ಅಚ್ಚಲಕ್ ಬಿಡು ಅಂತ ನಾನು ಸುಮ್ಮ ಕುಂತೆ.
ಹೌದೌದು.
ಮತ್ತೇನಫಾ ಆರಾಮ್ ಇದೇನ್ ಏನ್ ನಡದ ಕೆಲ್ಸ.
ಏನಿಲ್ಲ ನೋಡಪಾ ಕೆಲ್ಸ ಇವತ್ತ. ಎಡಿ ಒಡಕ್ ಹೋಗಿದ್ದೆ ಬೇರಾರ ಹೋಲ್ಕ್ ನಮ್ ದೋಸ್ತನ ಹೋಲ್ಕ.
ಹೌದಾ.
ಹ್ಮ.
ಹ್ಮ್ ಮತ್ತ ಮಳಿಗಿಳಿ ಎಲ್ಲ ಚೆನ್ನಾಗ ಅದ ನಿಮ್ ಕಡಿ.
ಈ ಮಳಿನೇ ಕಡಿಮೆ ಆದಪ.
ಹೌದೋ ಮಾವ ನಮ್ಮ ಮಳಿನ ನಾನ್ ನಮ್ಮ ನಾವು ನಮ್ಮೂ ಊರಾಗ. ಎಲ್ಲ ಆರರ ಹತ್ತ ಎಕರೆ ಬಿತ್ಕೊಂತೀವಿ ಮಳಿಲ್ಲ ಏನಿಲ್ಲ ಬಿಜಾನೇ ಇದು ಆಗಲಗ್ಯಾವ. ಬಿತ್ತಿದ.
ಹೌದೌದು ಬಾಳ ದಿದುಅಗ್ಯವಪ ವೇಷ್ಟ ಆಗಬಿಟ್ಟವ ಎಲ್ಲ.
ಏ ಬಾಳ ವೆಸ್ಟ್ ಆಗ್ಯಹೋ ಈಗ.
ಹಾ.
ಮತ್ತೆ ಏನಡದಪ್ಪ ಊಟ.
ಮತ್ತೆೇನಪ ಊಟ ಎಲ್ಲ ಸ್ವಲ್ಪ ಹಾಸ್ಟ್ಲಾಗ ಹುಡುಗರು ಚಿಕನ್ ಮಾಡತ ಅಂತ ಹೇಳ್ರ ಅದಕ್ಕೆಲ್ಲ ಸ್ಪ- ಆಮೇಲೆ ಲೇಟ್ ಆಗತ್ತದ ಒಂಬತ್ತು ಹಂಗ ಆತ ಮಾಡ್ದ.
ಹ ಹ.
ಅದ ಆಮೇಲೆ ಮಾಡತ ಚಿಕನ ಎಲ್ಲ ಅದಕ್ಕೆಲ್ಲ ನಾನು ಬಾಳ ದಿನ ಆಯ್ತ. ಅಚ್ಚಿಲ್ಲ ಏನ್ ಮಾಡತಾರ ಅಂತ ಹಚ್ಚಿದೆೆ ನಾನು.
ಹಾ ಹಾ.
ಹ್ಮ್ ಹಲೋ ಹತ್ತಿ ಚೆನ್ನಾಗದ ಅದ ನಿಮ್ಮ್ ಕಡೆಗೆಲ್ಲ ಹೆಂಗದ ಹತ್ತಿ.
ಅಷ್ಟೇ ಸರಿಯಾಗವ ಇದು ಮಳೆ ಇಲ್ಲ ಮಸಾಲೆ ಉಗ್ಗ್ಯರ ಒಬ್ಬೊಬ್ಬರ.
ಹೌದೌದು ನಮ್ಮ ಕಡೆಗಿನ ಮಸಾಲೆ ಇಷ್ಟ ಹಾಕಿಲೋ ಲೊ ಮಸಾಲೆ ಅಲ್ಲಿಲ್ಲಿ ಕೇಳಕತ್ತವಿ ಮಸಾಲೆ ಸಿಗರ್ಲದ ಏನ್ ಮಾಡಬೇಕ. ಏನು ಗೊತ್ತಾಗಲ್ಲಗ್ಯಾದ.
ಎಲ್ಲಾ ಹೈರಾಣ ಬಾಯಷ ಮಸಲಿ ಎಲ್ಲಾ ಹೈರಾಣ.
ಮಸಾಲೀ ಐರಣ ಎಲ್ಲ ಐರನಾ ಅದರಾಗ. ಇದೆಲ್ಲ ಕೃಷಿ ಒಂಡದಾಗ ಕೊಡತಂತ ಅಂತರ ಅದು ಮಸಾಲೆ ಅಲ್ಲಿ ಹೋಗಿ ನೋಡಿ ಮೊನ್ನೇ ಲೈನ್ ಹ ಅತ್ ಬಿಟ್ಟದ ಅಲ್ಲಿ ಒಂದ ದಿನ ಆದ್ರೂ ಮುಗ್ಯಾಲ ಅಲ್ಲಿ ಏನ್ ಮಾಡ-
ಹೌದೌದು ಎಫ್ ಐಡಿ ಮ್ಯಾಲ.
ಹಾ ಎಫ ಐ ಡಿ ಮ್ಯಾಲ ಕೊಡತ ಅಂತ ಹೇಳ್ತಾರ ಅಲ್ಲಿ ಹೋಗ್ಬಿಟ್ಟುಪಾ ಸಿಗತಂದನ ಮಾಡವಿ ಲೈನ್ ಅಚ್ಚಿ ಮುಂಜೋಳಿ ಎಂಟಕ್ ಹೋಗ್ವಿ ಮೂರ್ ಮೂರವರೆ ಆದ್ರನು ಲೈನ್ ಮುಗ್ದಿಲ್ಲ ಅಂದೆ.
ಹಾ ಹಂಗೆ ಆಗ್ಯದ ನಮ್ಮೂರಗಿನು.
ಏನ್ ಮಾಡತಿಪ್ಪ ಇಂತಾದ ಅದ ಎಂತ ಅಂದ ಒಂದ್ ಒಂದ ರಾತ್ರಿ ನೋಡು ಅಲ್ಲಿ ಮಂದಿ ರೈತ್ರು. ರಾತ್ರಿ ನಸಿಕಿನಗಂದ್ ಕುಂತ ಬಿಡ್ತಾರ ಇಲ್ಲ ಪಾಳಗ್ ಬತ್ತ ಲೈನ್ ಬರ್ತಪ್ಪಾ ಅಂತ ಆನಮನಿ ಪರಿಸ್ಥಿತಿ ಬಂದ ಈಗ ರೈತರದ.
ಹಾ ಒಬ್ಬೊಬ್ರು ಏನ್ ಮಾಡಬಿಟ್ರ ನಮ್ಮ ಊರಲ್ಲಿ ಕೋ ಕೋಪ ಬಂದ್ಗೆಸಿ ಎಲ್ಲಾ ಬೇರೆ ಕಡೆಗೆ ಒಂದು ವಾದ್ರ ಹೋಗ್ಲಿ ರೊಕ್ಕಂತ ತಂದ್ಬಿಟ್ರ ಆ ಕಡೆಗಿ.
ಹೌದು ಬೇರೆ ಕಡೆಯಿಂದ ತರ್ಸ್ಯಾರ ನಿಂಗ ಲಾರಿ ಮಾರ್ಲಿತರ.
ಹ್ಮ್ ಒಂದ್ ಒಂದ ದಿವ್ಸ ರೊಕ್ಕನ ಹೆಚ್ಚಗ ಹೋದ್ರ ಹೋತವ ಇದು ಟೈಮಗ ಆಗಲ್ಲ ಅಂತ.
ಹೌದೌದೌದು ನಮ್ ಕಡೆನು ಹಂಗೆ ಮಾಡ್ಯಾರ ನಾವು ಹಾ ಅವಗೇ ತಂದಿವ್ ಬಿಡ ಒಂದ ಐವತ್ ಚೀಲ ಈ ನಾವು ಇನ್ನೊಂದ್ ಅ ಇನ್ನೊಂದ ತರ್ಬೇಕಂದ್ ಮಾಡಿವಿ ಇನ್ನೊಂದ್ ಹತ್ ಇಪ್ಪತ್. ಚೀಲಾದ ಎಲ್ಲಿ ಸಿಗಲ್ಲ ಆಗ್ಯದ.
ಹಾ ಹಾ
ಹ್ಮ್
ಇಲ್ಲಿ ಶಾಪೂರ್ನು ಸಿಗಲಗ್ಯಾಡೆನ್.
ಶಾಪುರ್ ಸಿಗವಲ್ದ ಅವ ಅಂತ ಹೇಳರಾ ಅದೇನು ಏನೋ ರೇಟ್ ಬಾಳ ಹೇಳತ್ತಂತದ್ರಾಗ.
ಹ್ಮ್
ಹ್ಮ್ ನಮ್ಮ್ ಊರಾಗಿದ್ದವು ಅಲ್ಲಾ ಇದ್ರಾಗ ಕಲಸ ಆಗ್ಬಿಟ್ಟವು ಮಸಾಲಿ. ಚೀಲ ಮತ್ ಬರ್ತ ಬರ್ತ ಅಂತ ಹೇಳ್ತಾರ ಯವಾಗ ಬರ್ತಾವೇನ.
ಹ್ಮ್ ಹ್ಮ್
ಹ್ಮ್
ಈ ಬಾಳ ಇದ ಟೈಟ್ ಆದಪ್ಪ.
ಫುಲ್ ಟೈಟ್ ಅದ ಅದ್ರಾಗ ಬೆಳೆ ಇಲ್ಲ ಏನಿಲ್ಲ ಮಳೆ ಇಲ್ಲಾ. ಅದ್ರಗ ಎಲ್ಲ ಎಂತ. ಎಲ್ಲ ಬಾಳ ತಲ್ಲಿ ಕೇಳತ್ರ ಮನದ ಮಳಿದು ಅದು ಹೇಳಿಕೆ ಆಗ್ಲಿ ಅಳಿಕೆ ಆಗ್ಲಿ. ಮಳಿದು ಏನ್ ಹೇಳಲಗರಾ ಏನ್ ಯಾರು.
ಹ ಮಳೆನೇ ಬರ ಬಾರಿ ಇಲ್ಲಾ ಅಂತಾರ ಈ ವರ್ಷ.
ಹಾ ಮಳಿನೇ ಬರಬರಿ ಇಲ್ಲ ಅಂತಾರೆ ಏನ್ ಮತ್ತೆ.
ಹ್ಮ್ ಬರೇ ಗಾಳಿನೇ ಬಿಸ್ತದ.
ಬಾಳೆ ವ್ಯಸ್ತ್ ಮೊನ್ನೆ ಒಂದ್ಸರಿ ಬಂದಿದೆ ಅದೇ ಲಾಸ್ಟ್ ಆಯ್ತ್ ಮತ್ತೆ ಮಳಿನೆ ಮತ್ ಬರಲ್ಲ ಆಗ್ಯದ.
ಹಾ ಹಾ
ಹ್ಮ್ ಮತ್ತ ಊರಾಗಿದಿಯಾ ಎಲ್ಯರ ಇದೀಯ.
ಏ ಊರಗ ಇನಿಪ್ಪ ನಾ ಎಲ್ಲಿ ಇರ್ಲಿ.
ಹ್ಮ್ ಹ್ಮ್. ಅದೇ ಭೀಮಣೋವರ ಏನ ಗ್ರಂಥಾಲಯ ಮಾಡ್ತ ಅಂತ ಹೋಗಿದ್ರಪ್ಪಾ ಮಾಡಿದ್ರ ಏನ್ ಗೊತ್ತಿಲ್ಲ.
ಓ ನನ್ ಮುಂದ ಹೇಳಿದ ಮೊನ್ನೆ.
ಹಾ
ಮೊನ್ನೆ ಎಲ್ಲಾ ಬಂದ್ರೆ ಬ ಶಾಪೂರಕ ಬಂದವಿ.
ಹಾ
ಅವ್ರನು ಫ್ರೆಂಡ್ಸ್ ಸೆಲ್ಲಾ ಬಂಧ್ರು ಅವ್ರನ ಅಂದ್ರ ಎಲ್ಲಾ ನೀ ಮಾಡಿದಲ್ಲಿ ಮಾಡ್ತೀನಿ. ತಾನ ಕುಂತಿದ್ರು ಅವನಿಗೆ.
ಹ್ಮ್ ಹೌದ್ ಇವತ್ತ ಹೇಳಿದ್ರ ನನಗೆ ಎಲ್ಲ ಹೋತಿವಾ ನೀನ ನಾಳಿಗೆ ಬಾ ಅಂತ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಹೋಗಿದ್ದಿಲ್ಲಾ.
ಹಾ
ಹ ಇಲ್ಲ ಹೋಗಿ ಕೇಳ್ಕೊಂಡು ಬರಿ ಯಾವ್ದು ಚಲೋ ಅದ ಅದ್ರಾಗ ಬಾಳ ಅವ ಅಲ್ಲಿ ಅಪ್ಪು ಕನಸು ಅನ್ನೋ ಮತ್. ಅನ್ವೇಷಣ ಪ್ರಗತಿಯಾದ. ಇದು ಇಂಡಿಯನ್ ಪಾಯಿಂಟ್ ಅದ ಬಾಳ ಇತ್ತಲ್ಲ ಅಲ್ಲ ಎಲ್ಲಿ ನಿಮ್ಗೆ ಅನುಕೂಲ ಆಗ್ತದ ಅಲ್ಲಿ ನೋಡ ಮಾಡಂದಿ ಅಂದಿದ್ರರು ಅವರು.
ಹ
ಸರಿ ನೋಡ್ರಿ ಮತ್ ನೋಡ್ಕೊಂಡ ಹೋಗಿ ಬರಿ ಅಂತ ಹೋಗಿದ್ರ ಅಲ್ಲಿ ಅಪ್ಪು ಎಲ್ಲಿ ಎಲ್ಲೇ ನೋಡ್ರಿ ಅಂತ ಎರಡ್ ಮೂರ್ ನೋಡ್ರ ಅಂತ. ಕನಸು ಹೋಗಿದ್ರ ಅಂತ ಅಲ್ಲೇ ಸರಿಯಾಗಿದೆ ಅಂತಂದ್ರ.
ಹೌದ ಅವ್ನ ಅದೇ ಅಂದ ಚೆನ್ನಾಗ್ಯ ಅದಂದ.
ಹ್ಮ್ ಕನಸನಾಗ್ಯ ಅವ ಯಾರೋ ಭೀಮಣ್ಣನ್ ದೋಸ್ತ ಶರ್ಬಯ್ಯನ ಅಲ್ಲೇ ಅಲ್ಲೇ ಮಾಡ್ಯನಂತವ.
ಹ್ಮ್
ಹ್ಮ ಅವ್ನು ಹೇಳಿದ ಎಲ್ಲ ಚಲೋ ಅದ ಇಲ್ಲಿ ಮಾಡ್ರಿ ತಿಂಗಳಿಗ್ ಐನೂರ ರೂಪಾಯಿ ಆದ ಇಲ್ಲಿ ಮಾಡ್ರಿ ಎಲ್ಲಾ ಓದದ ಹಾ ಗ್ರಂಥಾಲಯ ಹೊಸ ಹೊಸ ಬುಕ್ಸ್ಗಳು ಇದ್ದಾವೆ ಮತ್ತ ನ್ಯೂಸ್ ಪೇಪರ್ ಬರ್ತಾವ ಎಲ್ಲಾ ಇದಾವ ಅಂತ ಹೇಳ್ದ ಅವನು.
ಹ್ಮ್
ಹ್ಮ ಇಲ್ಲೇ ಮಾಡ್ರ ಆತೋಪ್ಪಾ ಅಂತ ಅಲ್ಲಿ ಅಪ್ಪು ಏನ ಎಲ್ಲಿ ಹೋಗಿದ್ರ ಅಂತಪ್ಪ ಅದು ಬಾಳ ಮಂದಿ ಸೀಟ್ ಇಲ್ಲಾ ಇಲ್ಲ ಅಂದ ಹಾ ಖಾಲಿ ಇಲ್ಲಾ ಅಂತ ಹೇಳಿದ್ರ ಇಲ್ಲಿ ಕನಸ್ದಾಗ ಖಾಲಿ ಅದಂತ ಹೇಳಿದ್ರ ಅಂತ.
ಅವು ಗ್ರಂಥಲಯ ನಮ್ಮ ಫುಲ್ ಆಗ್ಯವ ಬಿಡಪ್ಪ.
ಅಯ ಗ್ರಂಥಾಲಯ ಪುಲ್ ಆಗ್ಯಾವ ಅಲ್ಲಿ ಇಂಡಿಯನ್ ಪಾಯಿಂಟ್ ಅಂದ್ರೆ ಪೂರ ಪುಲ್ ಅಂದೇ ಅಲ್ಲಿ.
ಹೌದ
ಹಾ ಮತ್ತ ಸರಿ ತೋಪ್ಪ ಅಲ್ಲೇ ಕನಸುನೆ ಮಾಡಂತೋ ಅಂದೀವಿ ಮತ್ತ ಅದಕ್ಕೆ ನೋಡ್ಬೇಕ ನಾಳಿಗ ಯಾಕಂದ್ರ ಸೋಮಾರ್ ದಿನಾ ಹೋಗಿ ಮಾಡ್ಬೇಕ ಅಡ್ಮಿಷನ್
ಹೌದೌದ.
ಹಂ ಈಗಲ್ಲಾ ಕಾಲೇಜ್ ಅಡ್ಮಿಷನ್ ಬಾಳ ಸೀಟ್ ಸಿಗಲ್ಲ ಅಂತ ಕೇಳಿವ್ಪಾ ಈಗ ಗ್ರಂಥಾಲಯ ಸೀಟ್ನೂ ಸಿಗಲ್ಲ ಈಗ್ ಏನ್ ಮಾಡ್ತಿ?
ಅವೂ ವಿಚಿತ್ರ ಅದ
ಏ ಫುಲ್ ವಿಚಿತ್ರ ಏನ್ ಮಾಡ್ತಿಪಾ ಅದ. ಮಾಡ ಬರ್ಬಕ್ಪ್ಪಾ ಏನ್ ಮಾಡ್ತಿ ಈಗ ಸುಮ್ನೆ ಅದ್ರಾಗ ಪಿ ಸಿ ಯ ಬಿಡ್ಲತ್ತರ್ ಯಾವ್ಯಾವ ದೊಡ್ಡ ದೊಡ್ಡ ಪೋಸ್ಟ್ ಗಳ ಬಿಡ್ಲತ್ತರ್.
ಹ್ಮ
ಹಚ್ಚ್ಬೇಕ್. ಲೈಬ್ರರಿ ಕುಂತಾನ್ ಪೋಸ್ಟ್ ಆಗಿಲ್ಲ ಅಂದ್ರ ಜ್ಞಾನಕ್ಕರ್ ಇರ್ತಲ್ಲ ಲೈಬ್ರರಿಗ್ಗ್ ಹೋಗಿದ್ದು.
ಹೌದೌದೌದು.
ಹೋಬೆಕ್ ಈಗ್ ಪರಶುರಾಮ ಏನ ನಾಳೆ ಕೆಲ್ಸ ಅದ ಸೋಮಾರ ಹೋಗಮ್ ಅಂದಪ್ಪ ನೋಡ್ಬೇಕಿನ್ ಹೆಂಗ ಅಂತಾನ.
ಹಾ ಎಲ್ಲರ ಹೋದ್ರ ಚಲೋ ಆಗ್ತದ.
ಹಾ ಚಲೋ ಆತದ. ಅದ್ರಾಗ ಅವ ಏನ್ ಹೇಳತ್ತನ ಭೀಮಣ್ಣ ಇಲ್ಲ ಇಲ್ಲೇನ್ ರೂಮ್ ಮಾಡಮೇನ್ರಿ ಅಂತ ಅವಾ ಕೇಳತ್ತ ತನ ರೂಮ್ ಅಲ್ಲಿ ಎಲ್ಲಿ ಸಿಗ ಎದ್ರ ಆದಂತ ಕನಸ ಏದ್ರೆ ಅವ್ರ ಕೊಡಲಲ್ಲತರಂತ ರೂಮ್ ಅಲ್ಲಿ.
ಅಬ್ಬೋ
ಈಗ ರೂಮ್ ಗಿಮ ಐತ ಅಂದ್ರ ಅಲ್ಲೇ ಹೋಗೋದು ಅಲ್ಲೇ ಮೈಗಿ ಸ್ನಾನ ಮಾಡೋದು ನಡಿತದ ಇಲ್ಲಿಕಂದ್ರ ಇಲ್ಲಿ ಬರ್ಬೇಕ ಕೂ ಅಪ್ ಅನ್ ಡೌನ್ ಮಾಡಕು ಬಾಳ ಇದ ಆತದ.
ಅ ರೂಮ್ ರೂಮ್ ನ ಒಂದ್ ಇರ್ಬಕ್ ಇಲ್ಲ ಅಂದ್ರ ಹಾಸ್ಟೆಲ್ ಅನ ಒಂದ್ ಆಬಕ್.
ಹ ಹಾಸ್ಟೆಲ್ಗ್ ನಂದೊಂದ ಆದ್ ಬಿಡ ಹಾಸ್ಟಲ್ದಾಗ್ ಒಬ್ಬವ್ ಡೈಲಿ ಬರ್ಬೇಕಂದ್ರ ವಾರ್ಡನ್ ನೋಡಿದ್ರ ಬೈ ಯಾವಾಗ ಒಂದ್ ಸರಿ ಬಂದ್ರ ಏನ್ ಅನಲ್ಲಾ ಬಿಡು ಮ ಡೈಲಿ ಕರ್ಕಂಬರದು ಇಲ್ಲ ಮಕ್ಕಳಕ್ಕನೂ ನಡಿತದದ ಡೈಲಿ ನಂಗ್ ಅನ್ಸ ಮಟ್ಟಿಗ್ ಈಗ ನಾನಲ್ಲ ಅಂತ ಅಂತ ಈಗ ಅದ್ರಾಗ ಅದೊಂದ ಲಕ್ ಮುಗದಲ್ಲಾ ಮತ್ತ ನನಗ್ ನಾನ ನಾನೇ ಸ್ವಲ್ಪ ರೆಕ್ಮೆಂಡ್ ಮ್ಯಾಲ ಆಗಿನಿ ಅದ್ರಾಗ ನಾನ ಕರ್ಕೊಂಡ್ ಬಂದ್ರ ನಂಗೆ ಅಂದ ಕೇಶಿಂದ ನಾನೇ ಇಲ್ಲ ಅಂದಿನಿ ಅವ್ರಿಗಿ.
ಹ ಹ ಮತ್ತೆ ನಿನ್ಗನ್ನ ಪ್ರಾಬ್ಲಮ್ ಬರ್ತದ.
ಹಾ ಅದಕ್ಕೆ ಅವ್ರೇ ಅಂದ್ರ ಇಲ್ಲಿ ಬೇಡಪಾ ನಿನಗ ಪ್ರಾಬ್ಲಮ್ ಅಂತಿದಿ. ಹೆಂಗ ಆದರಾ ಭೀಮಾ ಅದು ಪಾರಸಾ ಅಣ್ಣ ಅವರದ ಅಲ್ಲಿ ಹೋಟಲ್ ಅದ ಅಲ್ಲ ಅವರದ್ದ ಹೋಗೋದ ಬರೋದು ಮಾಡ್ತಾನ್ ಬಿಡ ಭಮಾನೇ ಸ್ವಲ್ಪ. ಊರಿಂದ ಬಾಲ್ ಇದ ಆತ ಹೋಗೋದು ಬರದ.
ಅವನು ಅವ ಏನ್ ಬಿಡ ಬೆಳಿಗ್ಗೆ ಒಬ್ಬ ಸಾಯಂಕಾಲ ಹೋಗ ಸಾಯಂ ಕರೆಲಾಗ ಬರ್ಬೋದ ಒಂದ್ ಎಂಟಕ್ಕ ಬಸ್ ಅದ.
ಹಾ.
ಊರ ಕಡೆಗೆ ಮತ್ತೆ ಬೆಳಗ್ಗೆ ಆರ ಗಂಟೆಗ ಹೋದಾರ ನಡಿತದ.
ಹಾ ಹ. ಅದೇ ನೋಡಿದ ನಾವ್ ಕೇಳಿದ್ ನೋಡಕೋರೋ ಒಂದ್ ದಿವಸ ಇಲ್ಲ ಅಂದರೆ ಮತ್ತೆ ಹೆಂಗನ್ ಮಾಡೋದೋ ಅಂದಿವ ಮತ್ತ ಏನ್ ಮಾಡ್ತಾರ ಅಂತ ಅವರ.
ಹ.
ಎನೋ ಒಂದ ಬ ಭೀಮ್ನಗ ಏನೋ ಡೊನೇಶನ್ ಹಾಕ್ಯಾನ ಅಂತ ಏನ್ ರಿಜಕ್ಟ್ ಆಗ್ಯದ ಅಂತೇಳ್ಬಿಟ್ಟಪ್ಪ ಅದ ಯಾಕ ಅರ್ಜೆಂಟ್ ಮಾಡಿದರ ಅಂತಲ್ಲ ಅವರು.
ಏನ್ ಏನ್ ಪಾ ಹೌದ ಅವತ್ತ ಅಂದ ರಿಜೆಕ್ಟ್ ಆದ ಮತ್ತೆ ಹಾಕಿನಿ ಅಂದವ.
ಅ ಡೊನೇಷನ್ ಸರ್ಟಿಫಿಕೇಟ್ ಬಾಳ ರೆಜೆಕ್ಟ್ ಮಾಡಲ್ಲ ಎಲ್ಲ ಜಲ್ದಿ. ಎಕ್ಸ್ಪರ್ಟ್ ಮಾಡಕ್ಕಿಂತ ಜಲ್ದಿ ಕಳಿಸ್ತಾರ ಇವರ ಯಾಕ ರಿಸೆಕ್ಟ್ ಆಗ್ಯಾದ ಏನ್ ಪಾ ಏನ್ ಮಾಡಿನೀ ನಾನ ಇವಾಗ
ಏನ್ ಮಾಡ್ಯಾನ ನಾನ್ ಮತ್ತೆ ಹಾಕಿನಿ ಅಂದ ನೋಡ ನನಗ.
ಮತ್ತೆ ಏನೋ ಹಾಕಿನಂದ ನನ್ನ ಪೋನ್ ನ್ಯಾಗ ಆಡಿ ಆಡಿ ನಂಬರ್ ಏನ್ ಕೊಟ್ಟ ಚೆಕ್ ಮಾಡಿದ್ದೆ. ಅದೇನೇನು ತಹಶೀಲ್ದಾರ ಬರ್ಲಿ ಸೈನ್ ಮಾಡೋದದ ಅಂತ ನಾಳೆ ಬರೀ.
ಹೂ ಹೂ ಮೂವಗಿಲ್ಲ ಅಂತ ಅಂದ ನನ್ನ ಮುಂದ.
ಹೂ ಹೌದ ಹೌದ. ಏನ್ ಮಾಡತನ ಏನಪ್ಪಾ ಅ ಅದರಾಗ ಒಂದ್ ಸುದ್ದ ಮಾಡಲ್ಲವ ಯಾವಗ ಸುದ್ದ ಮಾಡಲ್ಲವ ಭೀಮಣ್ಣ.
ಹೌದ ಹೌದ ಹನ್ನೆರಡ ತೆಲಕಾ ತೇಲೀಕೆಡಿಸಕೊಂತನ ಅವ.
ಹನ್ಯಾಡ ಮಾಡ್ತ ಈ ಕಡೆ ಹೊಲ್ದಿ ಕೆಲಸನು ಮಾಡ್ತ ಅಂತಾನ ಈ ಕಡೆ ಏಲ್ಲಿ. ಜಾಬನು ಆಗ್ತಂದ ಅಂದಾನ ಓದೋದಿಲ್ಲ ಏನಿಲ್ಲಾ ಏನ್ ಮಾಡತಿಪ್ಪಾ.
ಹೌದಪಾ ಒಂದ ಒಂದ್ ಮಾಡಿದ್ರೆ ಯಾವದಾನ ನಡೀತದ.
ಹಾ ಎಲ್ಲಸು ಮಾಡಿದ್ರ ಆಗೋಲ್ಲೋ ಈ ಈಗಿನ ಕಾಲದಗ ನಾ ಎಲ್ಲಸು ಮಾಡಸ ಸಿನಂದರ ಒಂದ್ ಮಾಡಬೇಕ ಒಂದ್ ಬಿಡಿಲೆ ಬೇಕ ಏನಾದ್ರು.
ಹೌದ ಹೌದು ಕರೆಕ್ಟ್ ಅದ ಈ ಮಾತ್.
ಹೂ.
ಒಂದ್ ಮಾಡಿದ್ರೆ ಒಂದ್ ಬುಳ್ಳಲ್ಲೇ ಬೇಕ ಕರೆಂದರು.
ಬಿಡಲೇ ಬೇಕ ಮತ್ತ ನಮಗ ಅನಸ್ತು ಯಾವ ಡೇ ಆಡಬೇಕಂದ್ರೆ ಅದ ಈ ಆಗದೇ ಇಲ್ಲದ ಮಾತ್ ಆಗ ಮಾತ ಅಲ್ಲದ.
ಹೂ.
ಹೂ ಮತ್ತೆ. ಹೂ ನಿಮ್ಮ ಹೊಲದಲ್ಲಿ ಏನೋ ಪತ್ತಿ ಒಂದಿ ಬಿತ್ತರಾ ಏನ್ ಮತ್ತ ಏನರ ಬತ್ತೀರ ಅಲ್ಲ ನೀವ್.
ಏ ಅಚ್ಚು ಹಿಂದೆ ನೋಡಪಾ?
ಮತ್ತ ಎಲ್ಲ ಈ ಕಡೆ ನಮ್ಮ ಸೈಡ್ ನಿಮ್ಮ ಸೈಡ್ ಬಾಳಿ ಹಚ್ಚಿನಿ ಬಿತ್ತದ ಎಲ್ಲಾ ಆಕಡೆ ಸೈಡ್ ಆಂಧ್ರದವರು. ಅವ ಮೆಣಸಿನಕಾಯಿ ಅವರು ಬೇರೆ ಬೇರೆ ಹಾಗ್ತಾರ ಅವರ್. ಹೂ.
ಈ ಕಡೆ ಎಲ್ಲಾ ಭತ್ತ ಬಾಳ ಕಡಿಮೆ ಅಂದ ನಮ್ಮ ಕಡೆಗೆ.
ಹೂ ಭತ್ತ ಈಕೀಗ ನಮ್ಮ ಕಡೆ ಬೆಳೀತಾರೆ ಈಡೆ ಶರ್ವಾಳ ಕಡೆ ಭತ್ತ ಬಾಳ ಅದಲ್ಲಾ ಅತ್ತಾಗ ಭತ್ತ ಬೆಳೀತಾರ ಬಾಳ.
ಹೂ ನಮ್ಮ ಊರಲ್ಲಿ ಬಾಳ ಕಡಮ ನೋಡ ಬತ್ತ.
ಹೌದ ಹೌದು ಭತ್ತ ಬಾಳ ಕಡಿಮೆ ನಮಗ ಕೊಡಿ ಯಾಕಂದ್ರ ಆಂಧ್ರದ್ರ ಇಲ್ಲಿ ಬಂದ ಸೇರಕೇ ಆಗ್ಯಾರ್ ಅಲ್ಲಿ ನಮ್ಮ ಸಿಂಗ ಬಿಡಕಾ ಅಂತ ಬಿಟ್ಟರ.
ಅಲ್ಲೇ ಭತ್ತಾ ಬಾಳ್ ಬೆಳಿತಾರ ಭತ್ತಾ ಅಲ್ಲಿ ಮೆಣಸಿನಕಾಯಿ ಎರಡು ಬ್ಯಾಳ್ ಬೆಳಿತಾರ ಅವರು.
ಹ
ಹುಂ ನಾವು ಹೋದ್ ಸರಿ ಚಜ್ಜೆ ಬೆಳದ್ ನೋಡಿದಪ್ಪಾ ಎಲ್ಲ ಚಲೋಐತ್ ಬಿಡ ಚಜ್ಜಿ ಎಲ್ಲ ಹೊಲನೆಸೆಲಾ ಬಾಳ ಇದಾಗಿ ಬಿಟ್ಟಿತಿ ಕಸರ ಇದಾಗಿ ಬ ಬಿಟ್ಟಿತ್ ಬಾಳ ಕಸ
ಅಬ್ಬಬ್ಬಾ
ಹ್ಮ ಒಂದ್ ಎಷ್ಟ್ ಹದಿನೈದು ಚೀಲನ ಹದಿನೆಂಟು ಚೀಲ ಆಯ್ತು ಬಿಡ ಅ ಎಡ ಎಕ್ರೆ
ಹಾ ಹಾ
ಹ ಅದು ಹೊಲ್ಲ ಸ್ವಲ್ಪ ಇದಾಗಿ ಸುಡಗಾಡ ಆಗಿ ಬಿಡತು ಏನ್ ಮಾಡುತ್ತೇಳಿ ಬೆತ್ತ ಇದು ಮುಂದ ಅತ ಇದೆ ಹತ್ತಿ ಅತ್ತಿ ಹತ್ತಿನ ಸ್ವಲ್ಪ ಸರಿಯಾಗಿಲ್ಲ ಏನ್ ಮಾಡತೆ ಯಾಕಂದ್ರೆ ಚಜಿ ಹೋಲಾ ಇರ್ತವಲ್ಲ ಒಂದ್ ವರ್ಷ ಬಾಳ ಇದಾಗಲ್ಲ ಯಾಕಂದ್ರೆ ಅವೇ ಕಸ ಗಿಸಾ ಬಾಳ ಇದಾಗಿರ್ತವ ಅಲ್ಲಾ ಅದು
ಹೌದೌದು ಬಾಳ ಇದು ಬಾಳ ಇದುದ ಆಗಿಬಿಡತಾವ ಗಲೀಜ್ ಆಗಿ ಬಿಡ್ತಾವ ಎಲ್ಲಾ
ಗಲೀಜಾಗ ಬಿಡ್ತಾವಲಪ್ಪ ಮದ್ನ್ ತರಾ ಎಲ್ಲಾ ಹ್ಮ ಅದೇ ನೋಡ್ಬೇಕು ಎತ್ತಿ ಬಿತ್ತಿ ಮಳಿ ಬರ್ಲದ ಏನ್ ಮಾಡ್ತೇನ್
ಹ ಬರ್ತದ ತಗೋ ಎಲ್ಲಿಗ ಹೋಗ್ತದ ಮಳಿ ಬರ್ಬೋದು ಇನ್ನೊಂದ ಎರಡ ಎರಡ ದಿನಾ
ಹ್ಮ್ ಸರಿ ತೋ ಶ್ರೀನಿವಾಸ ನಾ ಆಮೇಲ್ ಫೋನ್ ಮಾಡ್ತಿನಿ ಸ್ವಲ್ಪ ಮನೇಲ್ಲಿ ಫೋನ್ ಬರ್ಲತ್ತದ
ಹಾ ಸರಿ ಸರಿ ತಗೋ ಭಾಷಾ
ಹಾ ಸರಿ.